ಹ್ಮ್ಮ್. ಹಲೋ
ಹಲೋ ಯಗದದಲ್ರಿ ಹ ಅದೇ ಒನ್್ ಗೆಳಕ್ಕೆ ಬಂದಿತ್ತ ಅದ ಕ ಇಟ್ಟಿದೆ ಹನು ಕರೆಕ್ಟ್ ಆದ ಗಿರಕ್ಕೆ ಹೋಗ್ಬಿಡ್ತದೆ ಅಲ್ಲಿ
ಹ್ಮ್ ತೋೊಂಡ್ರಾಯಲ್ಲ ನ
ಏನಿಲ್ಲ ಕೇಳದ್ರ ಸುಮ
ಏನ ಒಬ್ಬರ ಕೇಳಿದ್ರಾನ
ಹಾ ಗೊಬ್ಬರ ಕೇಳೋದುದು
ಯಾವದು
ತರ
ಪ ರೇಟ್ ಎಷ್ಟ ಅದಾವ
ಡೇ ಹದಿಮೂರ್ನೂರ ಯತದಾ
ಹ್ಮ್ ಯಾವದ ರೇಟ್ ಹೆಚ್ಚಿಗ ಆಗ್ಯದ ಅಂತಲ್ಲ ಯಾವ್ದ
ಇಪ್ಪತ್ತ ಇಪ್ಪತ್ ಜೂರ ಹದ ಮೂೂರು ಹತ್ತೊಂಬತ್ ಹತ್ತೊಂಬತ್ತು ಎರ ಹದಿನೈದು ಹದಿನೈದು ಮತ್ತತ್ತೆಪ್ಪತಾರ ಮತ್ತೆ ಹದ್ಿನಾರಪ್ಪ ಜೋಡದ ಮರು ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಲ್ಲ ಎರಡ್ ಸಾವಿರ ಮೇಾಲಗ
ಹ್ಮ ನಮ್ಮ ಅವಾಗ ಸ್ಟಾಕ್ ಹೊಡ್ದಿಟ್ಟಿದ್ರಲ್ಲ ಅದು ಯಾವ್ದದು
ಹದ್ನಾಾಕ್ನೂರ ಐವತ್ತುದ
ಹತ್ತೊಂಬತ್ ನೂರ ಅಲ್ಲ ಅದ್ರ ಹೆಸ್ರೇ ಅಲ್ಲ
ಇಪ್ಪತ್ತಪ್ಪಜರ ಮರು ಮನ್ನೆಷ್ಟ ಒ್ ತರ್ಚಿ ಗಳಿ ಹತ್ತು ಹದಿನೈದು ಹದ್ೈದು ಹದ್ನೈದು ತರಿಸಸಿ ಅದ ಹತ್ತೊಂಬತ್ನೂರ ವತ್ತು
ಹ್ಮ್
ಎಲ್ಲ ಸ ರೇಟ್ ಹೆಚ್ಚಿಗೆ ಆಗಬಿಟ್ಟು ಡಿ ಎ ಪೇರ್ ಹಗ್ಬಿಟ್ಟು ಎಲ್ಲಾ ಹೋಗ್ತಿದೆ ಎಲ್ಲ
ನಿಮಗೆ ಚಲೋ ಹೊತ್ನ ನಡದ್ರ ಬೀಸದ್ರೆ ಅವವು
ಅ ಚುನೋಿಲ್ಲ ಸುಜಾತ್ ಪಂಚ್
ಪೂಜ ತ ಉಂಟಾವ
ಹಾ ಆಯಸ್ ಸ ಮಪ್ಪ ಸಜ ಪ
ಈ ಸರಿಯಬ
ಏನೆಲ್ಲ ಹಾ ಏನೆಲ್ಲ ಅವ ಇಪ್ಪತ್ಾಗ ಮರಿ ಅವು ಇಪ್ಪತ್ ಅವ ಇಪ್ಪತ್
ವ ಮತ್ತತ್ ಬೇರೆ ಆನಂದ್ಗಿನಂದ ಯಾವ್ ಕೇೇಳವಲ್ರರಿ
ಅವನು ಮಾರರಿ ಆನೊಂದ ನಾ ಮೂರ್ ಬ್ಯಾಗ ಮಾರರಿ
ಟೋಟಲ್ ಎಷ್ಟು ಸೇಲಿಂಗ್ಸ ಹ್ಮ ಟೋಟಲ್ ಅಮೌಂಟ್ ಎಷ್ಟು ಸೇಲ್ ಮಾಡ್ರಿ ಈ ಸರಿ
ನಲವತ್ತು ಲಕ್ಷ ನಲವತ್ತು ಲಕ್ಷ
ಅಲೋ ದಕ್ಷ ನಮಗೆ ಎಷ್ಟು ಉಳಿದ್ ಇರ್ಬಹದು
ಏ ಎಷ್ಟು ಹರ್್ದ ವರ್ಸ ಅಷ್ಟು ಲಾಭದಾಗಿಲ್ಲ
ಅಲ್ಲ ಎಷ್ಟ ಎಷ್ಟು ಉಳಿತತದಲ್ಲ ಒಟ್ ಎಷ್ಟು ಉಳಬೋುದು ಒ್ ಪಾಗಿಡಿ ನಮ್ಗೆಷ್ಟ ಉಳುತ್ತತ ಇವ್ರ ಕಡ ಎಷ್ಟು ಹ್.
ಅಲ್ಲೂ ಪ್ಯಾಕೆಟಿಗೆ ಹತ್ತರ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕಟಿಿಗೆ ಐವತ್ತು ಉಳಿತತದ ಒಂದು ಪ್ಯಾಕಟಿಗೆ ಇಪ್ಪತ್ತು ಉಳತದ ತಕೇಟಿಗೆ ಏನು ಉಳಲ್ಲ
ಸದದ ಕೆಟಳ್
ಏಳ್ನೂರ ಕೊಟ್ರ ಒಂದು ಮೂವತ್ತು ರೂಪಾಯಿ ಉಳತದಾ ಹ
ಹ್ಮ
ಕೊ್ರ ನಮ್ಗೆಲ್ಲಾ ಆಸ್ತದ
ಹ್ಮ್ ಎಷ್ಟ ಕುಮಾರರಿ ನೀವು
ಏಳ್ನೂರ್ ಮಾರವಿ ಆರ್ನೂರ ಐತ್ ಮಾರವಿ ಆರ್ನೂರ ಎಂಬತ್ ಮರಿವಿ ಏಳ್ನೂರ ಐವತ್ ಮರಿವಿ ಏಳ್ನೂರ ಎಂಬತ್ ಮಾರವಿ ತು ಮನ್ಸ್ ಬಂದಂಗ ಮ್ರ ಹಾ ಶ ಂ ಳ್ನೂರ ಮರಿವಿ ಆ ಏಳ್ನರ ಐವತ್ ಮರಿ ಏಳ್ನೂರ ಮೇರಿವಿ ಆರ್ನೂರ ಎಂಬತ್ ಆರದ ಆಯ್ತು
ಸಿಸ್ಟಮ್ ಒಳಗ್ ತೋರ್ಸಲ್ಲ ಇಷ್ಟ್ ರೇಟ್ ಇರುತ್ತ ಇಷ್ಟು ಪ್ರಾಫಿ
ಎಲ್ಲಿ ಎಷ್ಟನ ನಾವ್ ರೇಟ್ ಹಾಕಿದಂಗ ಹೆಂಗ ಮಾರದು ನಮ್ಮ ಬಿದ್ದಿರ ರೇಟ್ ನಾವವುಸ್ತೀವಿ ಅಲ್ಲಿ
ಇತರ ರೇಟಾ
ನಾವು ಒಂಬೈನೂರ ಒಂದ ಎಂ ಆರ್ ಪಿ ಅಚ್ಚಿ ಬಿಡ್ತೀವಿಲ್ ನಾವು ಹ ರೈತರಿ ನಾವು ಕರ್ದೆ ಮಾಡಡಿಕೆ ಆಗ ನಾವ ಡಿಸ್ಕೌಂಟ್ ಎಲ್ಲ ಆಮೇಲೆ ತೆಗತಾರ ಅವರು ಕೂಳದ ಒಂಬೈನೂರ ಒಂದ ಆಮೇಲೆ ಡಿಸ್ಕೌಂಟ್ ತಗದು ಮಾರ್ಸ್ತಾರೆ
ಹ್ಮ
ಬಿಲ್ಲಿಂಗ ಒಂಬೈನೂರು ಒಂದುವತ್ತು
ಮಂಜುನಾಥ್ ಬಾಜು ಅಂಗಡಿ ಫುಲ್ ಇದಾಗಿರಬೇಕು
ಹ ಅವ್ರು ಫುಲ್ ಕಡೆವಿ ಅವಳ ಫುಲ್ಲು ಕಡಿಮೆ ಹ ನಮಿಗೆ ಅಂತಂದ್ರೆ ಹತ್ತು ಹತ್ತು ರೂಪಾಯಿ ಕಮ್ಮಿ ಕಮ್ಮಿ ಕಮ್ಮಿನಲ್ಲಿ ಅವ್ರ ಬಳ ಇರ ಹೆಚ್ಚಿಗೆ ನಾವು ಕಮ್ಮಿ ಟ್ಟೆ ಎಲ್ಲ ಮಾರ್ಕೆಟ ಕಮ್ಮಿ ಆಯ ಪೂರ್ತಿ ವರ್ಸ
ಅಂದ್ರ ನಮ್ಕಿತ್ತ ಸೇಲ್ ಜಾಸ್ತಿ ಆಗಿಲ್ಲ ಅವ್ರ್ದು ಒಟ ರೇಟ್ ಕಮ್ಮಿ ಕೊಡ್ತಾರನಾ
ಹ್ಮ
ಹ್ಮ್ ಹ್ಮ್್ಮ
ಶಾಪುರದ ಮರಡಿ ಎಮ್ಮಪ್ಪ ಜಾಸ್ತಿ ಮರಳಿ ಮರಳಿ ಜಾಸ್ತಿ ಮರಳಿ ಲಾದಲ್ಲ ದೊಡ್ಡದು ಯಮನಪ್ಪ ಬಾಜು
ಹ್ಮ್ ಅವ್ರಿಬ್ರು ಬಾಜು ಬಾಜು
ಹಾ ಅವ್ರ್ದೇ
ಎಮ್ಮನಪ್ಪಂಬರಿ ಎಲ್ಲದ ಐಟಮ್ ಅದನು
ಕರಡಿ ಅದಲ್ಲ ಮೇನ್ ಶ ಶೇಲ ಬಾಳ ಒಂದೇ
ನೇನ ಹಂದಾನ ಲೂಸ್ ಕಾಂತಾನೆ ನವ
ಹ
ಲೂಸ್ ತರ್ತಾನ ಹೊರಗನ ಒಂದರಲ್ಲ ಬೇರೆ ಕಡೆ ಕಂಪ್ನಿ ತರಲ್ಲ ಏನಂದೆ
ಒಮ್ಮೂ ಇರ್ತಾವ ಬೇರೆವರೆಗನೂ ಇರ್ತಾವ ಎಲ್ಲ ಇರ್ತಾವ ಪ್ರೆಷರ್ ಮಾಡ್ತ ನಾವ ಒಳ್ಳಳ್ಳಿ ಬ್ಯಾನರ್ ಹಾಕ್ಸ್ತಾನ ಹ್ಮ ಬ್ಯಾನರ್ ಹಾಕ್ಸ್ತಾನ ಮತ್ತೆ ಹ ವಿಡಿಯೋ ಮಾಡಿಸಸ್ತಾನ ಎಲ್ಲಾ ಲಿಂಕ್ ವಡಿಯೋ ಲಿಂಕ್ ಮಾಡಸ್ತಾನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಾಪ್ ಗ್ರೂಪ್ ಮಾಡ್ತಾನ ಎಲ್ಲ ತರ ಮಾಡ್ತಾರ ಅವು ಬೈಯ ಆದದ್ ನೋಡ್ರರು ಗಿರಕಿನ ಹೋಗ್ತಾರ ಬಂಬ ಅಂದ್ರ ನಿಂತು ಹಯ್ತಾರೆ ಲೆಕ್ಕ
ಹ್ಮ್
ಚದತೆ ಲಕ್ಕತ್ತ ಅಂದ್ರೆ ನಂಗೆ ಒಂದ್ ಆಮೇಲೆ ಏನಿಲ್ಲಾ ಒಂದ್ಸತಿ ನಳ ಕಾಲಕ್ಕೆ ಮನಗ ಹ್ಮ್ ನಳೆ ಕ್ ಮನಗ ನಡತಿರ್ತದ
ಹ್ಮ್
ಒಂದ್ಸತಿ ನಿಂತ ಅಂದ್ರೆ ಕಲಾ ಯಾರು ಮಷಿನ್ ನೋಡಲ್ಲ ಅಂದ
ಸಂತಣೊಂದಷ್ಟ ಆಗಿಲ್ಲ ನೀ ಸರಿ
ಹಾಗದು ಒಂದು ಅಂಡ್ರ ಕಟಿಂಗ್ ಬಾಳ ಅಂಡ್ರ ಕಟಿಂಗ್ ಬಾಳ ಅದವಂದು
ಅಂಡರ್ ಕಟ್ಟಿಂಗ್ ಅಂದ್ರೆ
ಸಂಗ ರೇಟ್ ಹ ಬೀಜದ ಎಲ್ಲಾ ತುಂಬಾ ಹೆಂಗ್ ಬೇಕಂಗ್ ಟೈಪಾಸಿ ಮಾರನಾ ಗೊಬ್ರ ಲಾಭಾಡ್ಕೋ
ಹ್ಮ್
ಗೊಬ್ಬರದಾಗ ಚೀಲಕ್ಕೆ ಐ ನೂರು ರೂಪಾಯಿ ನಾಲ್ಕೂ ನೂರು ರೂಪಾಯಿ ಉಳ್ದದದು ಹ ನಾನ್ ರೇಟ್ನ ಕೊಡ್ದ ನ ಗೊಬ್ಬ್ರ
ಅವನೇ ಕೊಡ್ತಾನ ಅಂಗಡಿಯ ಅವರಪ್ಪ ಕುಡ್ತಾನ
ಇಬ್ಬರುಕೊಡ್ತಾರೆ
ಇಬರು ಕೋಡ್ತಾರಾನ
ಒಂದ್ ಸತಿ ಅವೆಲ್ಲ ಕೊಡ್ತಾನ ಅವೆಲ್ಲ ಒಂದ್ಸರ್ತಿ ಇಬರು ಕೊಡ್ತಾನ
ಇಬರು ಅದು ಮೇನಿಂಗ್ ಚೇರ್ಮೆನ್ ಚಾ ಕೇರ್ ಕೊಡ್ತಾರ ಅವಪ್ಪ ಎಲ್ಲಿ ಕುಡ್ತಾನೋ
ದ ಕಡೆ
ಹ್ಮ್
ಸೇರಿ ಮ
ರಫ ಉಡಲ್ಲ ಒತ
ಇಲ್ಲ ಕೊಡದ
ಮೊದ್ಲು ಅವ್ ಅಪ್ಪನ್ ಮಾಡ್ಕೊಡ ಬಂದನ್ ಇಲ್ಲದ ನಡಿಯದು ಊರ ಎಲ್ಲ ಹೊರ ಡಾಡಿ ಮಾರತವೆ ನಾವು ಮರತ್ತ
ಹಾ ಹಮ್ಮ ಹಂಗೆ ಅವಾಗ ಹಂಗಗೆತ್ತ ಹಂಗ ನಡೀತ ಈಗ ಹಿಂಗಾದ ಹಿಂಗ ನಡೀತತೆ
ಹ್ಮ್ ಲಾಭ ಏನ್ ತಕ್ಕೊಬೇಕ ಎಲ್ಲ ತಕೊಂಡ್ರಲ್ಲ
ಹ ಗೊಬ್ಬ್ರ ಹೊತಕಂದ್ರ ಅಲ್ಲ ಅವ್ರ
ಒಬ್ರದ ತಕೊಂಡ್ರ ಅಂದ್ರೆ ತಂದಾರ ಅವರು ಬರ್ತ ನೋರ
ಹಾ ಅದೇನ್ರ ಅವದ ಕಾಂಟಾಕ್ಟ್ರ್ ಮಾಡ್ತಾನೆ ಬಾಳ ನಡೀತದ
ಯಾರ
ಸಂತು
ಕಾಂಟ್ರಾಕ್ಟರ್ ಮಾಡ್ತ ಕೆಲ್ಸ ಮಾಡ ಎಲ್ಲಾ ಮಾಡ್ತಾ ನೀನು
ಹಾ ಸಾಬು ಮತ್ ರೈಟ್ ಅಂಡೆ ಎಲ್ಲ ಕೊಡ್ತಾನ ಕಾಂಟ್ರಾಕ್ಟರ್ ಮಾಡುವ ಜಾಸ್ತಿಯೇ ಕಾಂಟ್ಯಾಕ್ಟರ್ ಮಾಡವ
ಕೋಟಿ ಕೋಟಿ ಕೆಲ್ಸದ ಮಾಡವ ಹದ ಒಂಬತ್ತೊಂಬತ್ತು ಎಂಟ ಎಂಟು ಕೋಟಿ ಐದೈದು ಕೋಟಿ
ಹ್ಮ್
ಉಳಸು ಅದ ಮನಘಾಟ್ ಉಳಿತದ ಉಳಿತದ ಸಾ ಸಾಕ ಬ
ಪ ಪಪ ಪರಿಚಯನೆ ಶಾಣ ಬಸಪ ಕೂಡ
ಅಷ್ಟೇ ಬಾಳ್ ಹೋಗಲ್ಲ ಪಾಪ ನೆಲ್ಲಿಗೆ
ನೋಡಿದರು ಫೋನ್ ಹಡಿತಾರೆ
ಹ್ಮ್ ನೆಡಿತೈತೆ ಅವ್ರೇಏನೇನ್ ಇಂಟಕ್ಷನ್ ಮಾಡ್ಸರ ರೋಲ್ ಹಾಗ
ಯಾರ
ಪಾಪನೆ
ಹ್ಮ್ ಹ್ಮ್
ಸಾಬನ ಏನ ಕೇಳಂಗಿತ್ತು ಸಾ ಅವದಿಲ್ರಿ ಶಗ್ರಡ್ ಹಿಂಗಿಲ್ರಿ ಹಂಗಿಲ್ರಿ ಅವ್ರೇ ಕೇಳಿ ಮಾತಾಡರ ಗುಡಿ ಪಂಚ ಹ್ಮ ಆದ ಅಂದ್ರೆ ಪಪ್ಪ ಹೋಗಲ್ಲ ಸುಮ್ನೆ ಯಾಕಂತ ಅವ್ರ ಕೈಗೋದಿ ಒಬ್ಬ ಅದು ಅದ್ರಾಗ ಧರ್ಮಗುಡಿ ಮೇಲೆ ಮತ್ತ ಸ್ಟೇಚ್ ಮಾಡಾಗ ಅಷ್ಟ್ರ ಪಪ್ಪ ಕೇಳಿಬಿಡನೆ ಎಲ್ಲ ಮಾತ್ ಹ್ಮ ಹೌದಲ್ ಹೌದ್ರ ಹೂಂದ ಆ್ತ ಹಿಂಗೆ ಮಾಡ್ರಿಂಗ ಮಾಡ್ರ ತಪ್ಪ ಹೇಳೋ ಮಾಡ ಹ್ಮ ಮನೆ ಬಾಜಿನಾದ್ತ್ ಅವ ಮನೆಗ್ ಊಟ ಮಾಡತಾರ ಒಂದೊಂದ್ಸತಿ
ಫುಲ್ ಕ್ಲೋಸ್ನ್ ಅಂದ್ರ
ಊಟ ಮೇಡಾನ ಬಂದು ಅವಾಗ ಸ್ಟಾರ್ಟಿಂಗ್ ಹಗೆಲ್ಲಾ ನಮನೆಗೆ ಬಂದು ಊಟ ಮಾಡ್ತಿದಿದ್ದಲ್ಲಿ ಕೆಲ್ಸ ಮನೆಗೆ
ಹ್ಮ್ ಬಂದ್ ಮನುಷ್ಯ ಅಂತಿಗ ಬಂದಿನ ಬಸಣ್ಣ ಬಸಣ್ಣನು ಪರಿಚಯಾ ಇರ್ಬೇಕು
ಹ್ಮ ಬಸಣ್ಣನುವೆ ಪರಿಚಯಾನ ಈಗ ಮತ್ ಬಸಣ್ಣ ಅವತ್ತು ಓಪನಿಂಗ್ ದಿವಸ ಬಂದಿಲ್ಲ ಬೆಂಗಳೂರಿಗೆ ಹೋಗಿದ್ದ
ಹ್ಮ್
ಮತ್ತ ಇನ್ನೊಂದ್ಸತಿ ಅವ್ರು ಮಾಡಿದ್ರ ಓಟೆಲ್ ನಾವು ಕರೆದಿದ್ದೀವಿ ಅವಾಗ ಖಾಲಿ ಎಲ್ಲ ಇತ್ತು ಸೂಕ್ಷ್ ಚಲೋ ನೋಡಿಕೊಂಡು ಹೋದ ಮನಗ ಒಂದು ಬಾತ್ರೂಮ್ ಬಿರ್ಲಾಡ್ ನೋಡು ನೋಡೇಲ್ಲ
ಹ್ಮ್
ಬಾರಿ ಕಡಿಸಿದರಿ ಶಾಪ್ರದಾಗ ಅಂತ ಒಂದು ಬಾತ್ರೂಮ್ ಬಿಡ್ಲಿಲ್ಲ ಎಲ್ಲ ನೋಡಿ ಹೋದ
ಎಲ್ಲ ರೂಮ್ ನೋಡ್ಯನ
ಇಡ ಇತ್ತು ಬಾತ್ರೂಮ್ ಅಷ್ಟು ನಡಿಯೋದೆಲ್ಲ ಬಂದಾಗ ಮನೇಲೆರ್ತಾನಲ್ಲ ಹೇ ಶ್ಯಾಮಪ ಬಂದಾಗ ಶಾಪ್ ಇರೋದು ಅಲ್ಲೇ ಅಲ್ವಾ
ಪರ್ಸನಲ್ ಗಾಡಿ ಅದನ
ಇಲ್ಲ ಕಾರು ಗೌರ್ಮೆಂಟ್ ಕಾರೇ ಇತ್ತಲ್ಲ ಇದು ಸಿಟಿದ ಈಗ ಇನ್ನೋದ ತಿರ್ಗಾಡೆ ಆಕತಾನ
ಇನ್ನೊಂದುಅಯ್ತೆನ
ಹ್ಮ ಎಸ್ ಗವರ್ನಮೆಂಟ್ ಗಾಡಿನ
ಬೆಂಗಳೂರುದಾಗ ಆಸ್ತಿ ಅದಂತು ಚೆನ್ನಬಸಪ್ಪದು ಹೌದೇನೋ
ಎಲ್ಲ ಕಡೆ ಆಸ್ತಿ ಆದ ಮಿನಿಸ್ಟರ್ ಅದನ್ನ ಎಲ್ಲ ಕಡೆ ಆಸ್ತಿ ಇರ್ತದೆ
ಮಿನಿಸ್ಟರ್ ಆಗನ
ಮಿ ಪದ ತೆಗದಾರನ ಯಾವ ಯಾವ ಮಾಡ್ತಾರ ಗೊತ್ತಿಲ್ಲ ಈ ಯಾರ ಮಾಡ್ಬ ಐಕ ಇಟ್ಕಂತಾರನೊಂದ ಇಬ್ರಾರ ಯಾರ ನೋವು ಅಂಬಿತ್ ಪಾಟೀಲ್ ಅಂತ ಯಾರ ಅದ್ರಾಗಿ ಕಾಂಗ್ರೆಸ್ ಅವನೇ ಮೆ ಮಾಡ್ಬೇಕಂತ ಅದ ಹ್ಮ್ ಎಲ್ಲ ಈ ಕಡೆನ್ನೊಬ್ಬ ಯಾರಾರ ಅದ್ರಾಗ ಶಾಪರದ ಯ್ ಯಾದಗಿಷ್ಟ ಕವನಿ ಮಾಡ್ಬೇಕ ಅಂತಾರ ಕರಿಗನ್ಲೇಶನ ಈಗ ನೀವ್ ಮಾಡ್ ಸರ್ ಈಗ ಚೆನ್ನಬಸಪ್ಪ ಸಿದ್ದರಾಮಯ್ಯ ಪಾಟಿ ಅವ ಆ ಡಿ ಕೆ ಶಿವಕುಮಾರ್ಿಗೆ ಆಗಲ್ಲ ಸ್ವಲ್ಪ
ಏ್ ಆಗತ್ತು ಡಿ ಕೆ ಶಿವಕುಮಾರ್ ಶ್ಯಾಮಸೂರು ಒಂದೇ ಇದ್ರ ಕುಂತರು ಮೊನ್ನೆ ನಾನೇ ನೋಡಿನಿ
ಅಲ್ಲ ಅಂದ ನೋಡ್ಯಾರ ಒಬ್ಡು ಕುಂತಾರ ಶಾಣ ಬಸಪ್ಪ ಇ ಸ್ಟೇಟ್ಮೆಂಟ್ ಏನ್ ಕೊಟ್ಟಣ ಅ್ರ ಡಿ ಕೆ ಶಕುಮಾರ್ೇಮ್ ಆಗ್ತನ ಅ್ರ ಯಾವತ್ತು ನಮ್ ಸರಾಮಯ್ಯ ನ ಸಿಿದ್ರಾಮ ಅಂತ ಇಕ್ ಬಟನ್
ಹ್ಮ್
ಅಂ್ಯ ನಡುುವ ಇನೋಬ ಅವರು ರಾವ್ ಅ ಯಾರು ಡಿ ಕೆ ಶಿವಕುಮಾರ್ ರೈತ ವಿನೋಬಾ ಶಪ್ರದ ಗಾರ ಜಾತಿಗೆ ದಿಸನಾಗ ಅವನಿಗೆ ಮುಿನಿಸ್ತಾಬೇಕಂತ ಅದ ಯಾರ ಇನ್ನೊಬ್ರು ಪಾಠ್ಯ ಯಾರ ಅವ್ನಿಗೆ ಮಿನಿಸ್ಟರ್ ಆಗ್ಬೇಕಂತ ಅವ್ನಿಿಗೆ ಅವ್ನಿಿಗೆ ಫಸ್ಟ್ ಅವ್ನಿಿಗೆ ಟನ್ ನ ಆಗಿಲ್ಲ ಮಿನಿಸ್ರ ನಿಂತೇಟಿಂಗಷ್ಟ ಎಮ ಎಲ್ ಎ ಶಾನ ಬಸಪನೆ ಮಿನಿಸರ್ ಬೇರೆ ಮತ್ತೆ ಎ ಬ ಎಮ್ ಎಲ್ ಎ ಮ ಮಿನಿಸ್ಟರ್ ಯ ಅವನೇ ಆಗಿದ್ದ ಇವ ಮಿನಷ ಬೇರೆ ಆತಾರೆನಾ ನಾ ನಿಂತದ ಹೇಗ ಯಾರತಾರ ಯಾರಲ್ಲ ಆದರುೂ ಚಲೋ ಅಲ್ಲ ಒಂತರ ಅಷ್ಟ ನಮ್ ಮಂದಿ ಸಪೋಟ್ ಮಾಡಾವಲ್ರಿ ಹ ಈ ಎಲ್ಲಮ್ಮ ಮಂದೆ ಲಿಂಗಾಯತ್ ಮಂದಿ ಸಪೋರ್ಟ್ ಮಾಡಲ್ಲ ಯಾರೀಗ
ಯಾರಿಗೆ
ಪಟಿ ಹ್ಮ ಎಲ್ಲ ತಗ ಮಂದ ಟಾರ ಯ
ಹ್ಮ್ ಹ್ಮ್ ಹ್ಮ
ಕ್ಯಾಂಡಟ್ ಹೇಡ್ಬಿಟ್ಟಾರ ಏನ್ರೂ ಅವ್ರೇರ್ತಾರಲ್ಲ ಅಂದ ಶಾನಬಾಬ್ ಚಲ ಅಂತತ್ ಸೊ ನಮ್ ಮಂದಿ ಚಲೋ ಮರ್ಯಾದೆ ಕೊಡ್ತಾನ ಅವತ್ತ
ಹ
ಆಯ್ತು